ರ ನಾ ನಾನು ಕೂ. ನಾನು ಕೂತಿದ್ದೆ ಒಹ್ ಕಾಫ್ಫ್ ಮಾಡಿದ್ರ. ನಾನು ಮಾಡಿಲ್ಲ ನೀವು ನಮ್ದ್ ಆಯ್ತು ನೀವು ಆ ಕಡೆ ವಾಕಿಂಗ್ ಆ ಕಡೆ ನೀವು ಆ ಕಡೆ ವಾಕ್ ವಾಕಿಂಗ್ ಮಾಡ್ತೀರಾ. ಸರಿ ನೀವು ನವು ಸ್ವಿಗ್ಗಿ ಎಲ್ಲ ಮಾಡಕ್ ಆಗಲ್ಲ. ಊಟ ಆಯ್ತು ನಿಮ್ದು.
ಹಾ ಊಟ.
ಅನ್ನ ಸಾಂಬಾರ್.
ಹ್ಮ್ ಸರಿ
ಚೆನ್ನಾಗಿ ಅವ್ರೆ ನೀವು.
ಅಪ್ಪ ಚೆನ್ನ ಇದ್ದಾರಾ. ಚನಾಗ್.
ಚನ್ ನೀವು ನಾವ್ ಚನಾಗ್ ಅವೇ. ಅಮ್ಮನು ಚೆನ್ನಾಗ್ ಅವ್ರೆ. ಹ್ಮ. ಹಾ. ನಾವು ಕೂತಿದ್ದೆ ತಿಂಡಿ ಮಾಡಿದ್ರಾ. ತಿಂಡಿ ಮಾಡ್ದ್ರ ತಿಂಡಿ. ತಿಂಡಿ ಮಾಡ್ದ್ರಾ ಅಂದೆ ಹ್ಮ್ ಸರಿ ತಿಂಡಿ ನಮ್ದ ನಮ್ದು ತ್ ತಿಂಡಿ. ನಮ್ದು ತಿಂಡಿ ಚಪಾತಿ. ವಾಸಿ. ಬ್ಯಾಕ್ ಪೈನ್. ಬ್ಯಾಕ್ ಪೈನು. ನಮ್ಗೆನು ಇಲ್ಲ ಏನು ಇಲ್ಲ ಉಶ್. ಚೆನ್ನಾಗವ್ರೆ.
ಹಾ ಸರ್.
ಹ್ಮ. ತಿಂಡಿ ಆಯ್ತು. ಆಯ್ತು.
ಹೂ ಏನ್ ಏನ್ ತಿಂಡಿ.
ಊಟ ತಿಂಡಿ ಎಲ್ಲಾ ಆಯ್ತು ನಮ್ದು ಚಪ್ ಪತಿ. ಏನ್ ಎಲ್ಗೆ ಟ್ರಿಪ್ಗ್ ಹೋಗ್ಬಕ್. ಕುನ್ಕೊಂಡಿದ್ದೀರಾ. ಅ ರಜ್ಜೆರ್ ಹೋಗ್ತೀರಾ. ಹೋಗಿದ್ವಲ.
ಹ್ಮ್ ಒಯಿದ್ವಲ್ಲ.
ಹೋಗಿದ್ರಾ. ಹಾ ಸರಿ ಫಿಷ್ಮಾಲ್ ಹೋಗಿದ್ರಾ.
ಹಾ.
ನಾ ಫಿಶ್ಮಾಲ್ ಗೋವಿದ್ ನು.
ನೀವೆಲ್. ಗೋಯಿತಿಲ್ವಾರ
ನಾವು ಹೋಗಿದ್ನು.
ಇಲ್ಲ ಹೋಗಿತಿಲ್ಲ ಫಿ ಫಿಷ್ಮಾಲ್ಗೆಲ್ಲ ಹೋಗಿದ್ ನಾವು.
ನಾವು ಮೈಸೂರ್ಗೋಗಿದ್ನು. ಕಾಫಿ ಆಯ್ತಾ.
ಮಹಳೇಶ್ವರ ಬೆಟ್.
ಇಲ್ಲ. ಹಾ.
ಹ್ಮ್ ನೀವ್ ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದ್ದೀವಿ ನೀವು. ಚೆನ್ನಾಗಿದ್ದೀವಿ ನೀವು. ಹ್ಮ್ ಸರಿ ಊಟ ಚೆನ್ನಾಗಿತ್ತಾ ಊಟ. ಚೆನ್ನಾಗಿತ್ತ.
ಹ
ಊಟ ಚೆನಾಗಿದ್ರಾ. ಹ ರುಚಿಯಾಗ ಮಾಡ್ತಾರ ನಿಮ್ಮಮ್ಮ. ನಮ್ಮಮ್ಮಮ್ಮ ಮಾಡ್ತದೆ ಏನಿ ಮಾಡಂಗೆ ಮಾಡೋದು.
ಹ್ಮ್ ಆ ಚೆನ್ನಾಗಿತ್ತು.
ಸರಿ. ನಾವು ಉಪ್ಪಿಟ್ಟು. ನಮ್ಮಮ್ಮ ಮಾಡ ನಿಧಾನಕ್ ಮಾತಡು.
ನೂರಪಯ್ಲಿ
ನಾವು ಉಪ್ಪಿಟ್ಟ್ ತಿನ್ನು.
ಹ್ಮ ಓಕೆ.
ಇಲ್ಲಿ ವಾಕಿಂಗ್ ಮಾಡ್ತೀರಾ ವಾಕಿಂಗ್ ಮಾಡ್ತೀರ.
ಹಾ ಸರಿ.
ಹಾ ನಾವು ಈ ಕಡೆ ಮಾಡಕ್ಕಾಗಲ್ಲ ಸಿಟಿ. ಕರೆಕ್ಟಾಗಿ ಮಾತಾಡಿ.
ತಿಂದ್ವಿ.
ಹ್ಮ ಈ ಕಡೆ ಸಿಟಿ ಅಲ್ವಾ.
ಮಾಡ್ತೀವಿ.
ಹ್ಮ್ ಹ್ಮ್ ಹ್ಮ್. ಮಾಡ್ತೀರಾ. ಸರಿ. ಮಾಮೂಲಿ ಈ ಕಡೆ ಈ ಕಡೆ ತಿರುಗಾಡದು ಸರಿ.
ಒಂದು ಮಾತಾಡು.
ನಾವ್ ಈ ಕಡೆ ಅಲ್ಲ.
ಮಾತ್ತ್ರ. ಸರಿ. ಚೆನ್ನಾಗಿದ್ದಾರ ಚೆನ್ನಾಗಿದ್ದೀರಾ ನೀವು ನಾವ್ ಚೆನ್ನಾಗಿ
ಏ ಒಳಗಡೆ. ನೆ ಮಾಡಿ.
ಹ್ಮ್ ಚೆನ್ನಾಗಿದ್ದೀವಿ ನಾ ಆ ಹೆಂಗಿದ್ರುವ ಮಳೆ ಕಟ್ತಿದ್ರಂತೆಲ್ಲಾ.
ಏನೋ.
ಮನೆ ಕಟ್ತೀರಾ. ಮನೆ ಕಟ್ತಿರಂತ. ಚೆನ್ನಾಗಿದ್ದೀಯಾ ಸರಿ ನಮ್ದು ಚೆನ್ನಾಗಿದೆ ಹೇಳ ಕೊಟ್ಟಲಕ್ಕಪ್ಪ.
ಹ್ಮ
ಸುಮ್ಮನೆ ದುದ್ ವೇಷ್ಟು ಅಮ್ಮ ಎಲ್ಲಾ ರುಚಿಯಾಗಿ ಮಾಡಿ ತಿಂತೀರಾ. ಸಕ್ಕತ್ತಾಗ ತಿನ್ಬೇಕು. ಹ್ಮ್ ಹ್ಮ್ ಸರಿ ಹ್ಮ್ ಸರಿ ನೀವು ಎಲ್ಲಿ ಎಲ್ಲಿ ಮ ವಾಕಿಂಗ್ ಮಾಡ ಚೆನ್ನಾಗ್ ಮಜ್ಜಾ ಮಾಡ್ತಿರ. ಹ್ಮ್ ಸ್ವಲ್ಪ ನಿಧಾನಕ್ ಮಾತಾಡಿ. ಹ್ಮ್ ಸರಿ.
ಹಾ ಸರಿ ತಗಳಿ.